ಹಲ
ಹಲೋ ಕೇಳ. ಆಯ್ತಾ ಕೇಳ ಇದ್ದ
ಎಳಿಸ್ತದ
ಹ್ಮ್ ನಾಷ್ಟಾ
ನಾಷ್ಟ ಇದೆ ರಾತ್ರಿ ಅನ್ನಸರ್ ಮಾಡ ಮಾಡಬಿಟ್ಟಿದ್ನಲ್ಲ ಜಾಸ್ತಿ
ಹ್ಮ್
ಅದ್ಕಮಾಡಲಿಲ್ಲ ಬೆಳೆ ಅದ ಇಪ್ಪತ್ತು ರೂಪಾಯಿ ಸೀಟ್ ತಕ ರೆಡ್ಡಿ ತಗೊತು ರವ ರೆಟ್ಟಡಿ ತಗ ಸುಟ್ಟಿದ
ಹ್ಮ್
ಅದ್ ನೀವ ವತ ಇದ್ವಲ್ಲಾ ಹೊಂದೊಂತಿದ್ರು ಅವರು ಹಸಿ ತಿಂದ್ರು ನವದುು
ಹ್ಮ್ ಇನ್ನೇನು ಮಳೆ
ಆ
ಮಳ
ಹಏ ಬಿಸ ನೋಡಿತಗ ಬಿಸಲು ಇಲಿ ಮಳೆ ಅನೂಲ್ಲ ಯಏನವಿಲ್ಲ
ಹ್ಮ್ ಇಲ್ಲೂ ಇಯ್ತಿತ್ತುು ನೆನ
ಅದು ಓಟನ ಎಡತಾದಾ
ಅದ ಊಟ ಊಟ ಮಾಡಕ ಅಲ್ವನೇನು
ಊಟ ನಡೀತಾ ಊಟ ಉಂನ್ತರೆ ನಮಗೇನು ನಮ್ಗೆ ಏನೂ ಇಲ್ಲ
ಹ್ಮ್ ಹೋಗ ಊಟ ಮಾಡ್ಬೇಕ ತನೆ
ಏ ಹು ನಮ್ಗೂಗಲ್ವಲ್ಲ ಬೇರೆ ಊರುದೇಕಾದ್ರೆ ಹೋಗ್ತೀನಿ ನಮ್ಮೂರಲ್ಲಿ ಮಾತ್ರ ಹೋಗಲ್ಲ
ಹ್ಮ್ ಬೇರೆ ಊರ್ಗಳಲ್ಲಿ ಹೋಗು ಊಟ ಮಾಡ್ಬೋದು ಮುಂದೆ ಇರುತ್ತೆ ಮೆ ಕಾಲ
ತ್ತರರೋದಲ್ವಲ
ಹ್ಮ್ ಹ್ಮ
ಅಂದಬಿಟ್ಟು
ಹ್ಮ್ ಕಬ್ಬಿ ಯಾವಾಗ ತರೆದು
ಬ್ಬ ಗೌರಿ ಹಬ್ಬಬ ಕಲ್ಲ
ಇನ್ನು ಬೇಕು ಇನ್ನು ಮೂರ್ ತಿಂಗ
ಸರಿ ಸ್ಟಾರ್ ಮಾಡ್ತಾರ ಅವ್ರೇ ಬಂದ್ಮತರ್ಲ ಹ್ಮ್ ಏನು ನಾನ ಕೊಟ್ಟಿದ್ದ ಬಿರಿಯಾನಿ ಚೆನ್ನಾಗಿತ್ತ ಊಟ ಮಾಡಿದ್ರ ಈಗ ನ ಈಗ ಹಗ್ ಮಣಗತ್ತಲ್ಲ ಅದು ಇನ್ನು ಸ ಅದಂದ್ರೆ ಅಂದೆಲ್ಲದು ಹಲೋ ಹಲೋ ಹಲೋ
ಹಲೋ ಕೆವಸಥ ಆಯ್ತಾ ಹಲೋ
ಹಲೋ
ಕೇಳಸ್ತಿಲ್ವಾ
ಹಲೋ
ಕೇಳಿಸತಾ ಇಲ್ವಾ
ಹಲೋ
ನಿನ್ ಮತ್ ಕೇಳಸ್ತದ ನನ್ ಮತ್ ಕೇಳಿಸತಾ ಇಲ್ವಾ
ಹಾ ಈಗ ಕೇಳ್ಸ್ತಾದ
ಹ್ಮ್ ಅದೇ ಚೆನ್ನಾಗಿತ್ತು ಸಾಂಬಾರ್ ಒಂದ್ ಸ್ವಲ್ಪ ಇತ್ತು ಈಗ ಬಂದ್ ಊಟ ಮಾಡ್ಕೋ ಒದೇ ಅನ್ನ ಐದು ಬಬುಟ್ಟಿತ್ತು ಅನ್ನ ವಷ್ಟಣ
ರಾತ್ರಿ ಬಿಸಿ ಮಾಡಬೇಕಾಗಿತ್ತು
ಹ ಅನ್ನ ಬಿಸಿ ಮಾಡಿದ್ರ ಇನ್ನು ಮೆತ್ಗಾಗ ಹೋಗಲ್ವಾ
ಏ ಇಲ್ಲ ಸ್ವಲ್ಪ ಇದ್ಕಾಬಿಟ್ಟು ಅನ್ನನ ಸ್ವಲ್ಪ ಬಿ ಉರ್ಿದ್ ಬಿಟ್ಟ ಮಗದ್ರೆ ಏನ ಹೋಗಲ್ಲ
ಏ ಬಿಸಿ ಮಾಡ್ಬಿಟ್ರಿ ಇದಾಗೋಯ್ತ ಅಂದ ಹಂಗ ಬಿಸಿ ಮಾಡ ಮಾಡ ಳ ಅನ್ನ ತಕೊಬಂದು ತಿನ್ಬಿಟ್ಟು ಸಾಂಬಾರ್ ಚೆನ್ನಾಗಿತ್ತು ಬಿಸ್ ಮಾಡ ಮಾಡ್ಗಿದಿ ಅದ ಈಗ ಊಟ ಮಾಡ್ಕೋ ಅ ನಾಮ ಅದನ್ನು ತಿನ್ನವಂತಿದೆ ಅವನೇ ತಿನ್ಕುವಾಗ ಆ ಹಾ ಅವ್ರ ಕೆಲ್ಸ ಮಾಡಕ್ ಹೋಗಾರಲ್ಲ ಊರ್ಗ
ಫೋನ್ ಮಾಡಿದ್ದಾನು
ಮಾಡಿಲ್ಲ
ಮಾಡ್ಲಿಕ್ಕದ ಗಲಾ ಬಿಲಿ ಗಲಾ ಬಿಲಿ ಅನ್
ಈ ನಾವ್ ಸೈಲ್ ಎಂಟಾಗ ಮಾಡ್ಬಿಟ್ ಬಂದಿವವಿ ಮನೊಳಗ
ಪಳ್ಳೆ ತರ ಮಾಡ್ಿ ಬೀಗ ಹಾಕಿದಾರ ನಿಮ್ ಮನ್ಗ
ಬೀಗಹಾಕಿನೀ
ಬೀಗ
ಬೀಗ ಅಲ್ ಮಡಗಿದ್ರಿ ತಕ ಅಂತ ಹೇಳ್ಬೇಕಕ್ ಮನೆ ಮುಂದೆ
ಹ್ಮ್
ಯಾರ್ು ತಕೊಂಡಾರ ಅಲ್ಲಿ ಯಾರು ತಗಿಯಲ್ಲ ಕ ಮನ್ಗೆತಕ್ಕೆ ಹೋದರು ಅಂದ್ರ ಎಡವರು ಇದಾಗ್ಬಿಟ್ಟ ಅದ ಬಿಷ್ಣು ಗತ್ಕೂ ಹಿಂಗಗೆ ವದ್ಬಿಟ್ಟ ಕಲಕತ್ತ
ಹಏ ಎ ಎಲ್ಲ ಮಣ್ಣಪೂೋಗಲ್ಲ ಹ್ಮ್ ಹ್ಮ್ ಹ್ಮ ಹಲೋ ಹಲೋ
ಕೇಳಿಸತಿಲ್ವಾ ಹಲೋ
ಹಲೋ
ಎಳ್ಿಸತಾ ಇಲ್ವಾ
ಯಾಕುನು ಸ್ವಲ್ಪ ಅಂತರ ಒಂದ್ಸತಿ ಕೇಳಸದೆೇ ಇಲ್ಲ
ಹ್ಮ್ ಕೇಳ್ಸ್ತಾತೆ
ಹ್ಮ್ ವಿಷ್ಣು ಸಾಕ್ ತೋಡಿತದ ಇಲ್ಲಿ ನಮ್ಗ
ಇಲ್ಲ ಬಿಸ್ಲುಡಿತದ ಅಯ್ಯೋ ಸಾ
ಎಲ್ಲ ತುರಿಕ ತುರಿಕಾ ಬಿದ್ದೋಗವ ಅಯೋ ಮಳ ಇ ಲ್ಲ ಮೂಡ್ರು ಬೇರೆ ಎತ್ತಿ ಎಲ್ಲೂ ಪೈ ಎದ ಗೋಡಿಯಾಕ್ಬಿಟ್ಟರ
ವ ನೀರ್ ಇಲ್ಲಗಾರ
ರು ಇಲ್ಲ ಮೋಡ್ರೆ ನೀರ್ ಬುಡಕುವ ಅ ಅ ಯಾವು ಗುಟ ಕುಟ್ಟಿ ಒ ಉಪ್ಪುಡಕೋ ಬುಡಕೋಯ ಅದ್ರ ಬತ್ತನೆ ಎಲ್ಲ ನಿನ್ ತ ಹೋಯ್ತು
ವಾ
ಹ್ಮ್ ನೀ ಹತ್ತೈದು ಅದಕ್ಕೆ ನ್ ಆತ್ ಲೈನ್ ಪೈಪ್ ಳದ ಗುಡ್ಡಾಕ್ರ ಇವತ್ ಬನ್ನಿ ಬಿುಟ್ ಬಿಡಮ ಅಂದ್ರ ಇವತ್ತು ಬರಲ್ಲ ನಾಳೆ ಬಿುಟ್ಕೊಳಮ ಹೋಗುವ ಅಂತ ಅಂದ್ರ ಅಂತ
ಹ್ಮ್
ಅಪ್ಕೇಏನು ಮಾಡ್ದನು ಇಲ್ಲೇ ತಿರ್ಗಾರಕ್ಕ ನಿಂತಾನ
ಹ್ಮ್ ಮಳ ಇಲ್ಲ ಆಯ್ತಗ ಬರ್ಬಿಟ್ಟು ನೋಡತ್ತ
ಹ್ಞ ಇಲ್ಲ ಬರ್ನಿ ತಮಟ ಚೆನ್ನಾಗಿತ್ತ ಅಂತ ಸುಮಾರಾಗಿ ಬಂದದ
ಈಗ ಮಳೆ ಈಗ ರೈಡ್ ಸಿಕ್ಬೋದೇನ ಮುಂದಕ ಈಗ ರೈಟ್ ಇದ್ದ ನ
ಹಂಗ್ದ ಏನ ಅಂತ
ಹ್ಮ್
ಸಮಯದಲ್ಲಿ ಈಗ ನೀರುೂ ಇಲ ಮೋಟರ್ ನೀರು ಇಲ್ಲ ಮಳೆಯ ಇಲ
ಮಳೆವೂಡ ಇತ್ತಾಗ ನೆನ್ನ ಚಂದಾಗ ಓದದ ಮಳೆ ಅ ತಗದಿನ
ಏನು ಕೆಲಸ ಐತೆ ಈಗ ಮೇಲೆಲ್ಲ ಕೆಲಸ ಡಸ್ಪಿನ್ ಕಿಸಪನ್ ಎಲ್ಲಿತಕ ಬಂದು ಹಲೋ ಹಲೋ
ನೆ ಡಸ್ಟ್ಬಿನ
ಎತ್ಕ ಬಂದ ಆಯ್ತಾ
ಯ್ ಎತ್ಕ ಬಂದಿ ಅವ ಒಂದ್ ಹುಡ್ಗಿ ಆಚ್ಚರ ಒಂದ್ ಇಡ್ಕತ ನಾವಂದ್ ಈಚೋರ್ ಹಿಡ್ಕೊಂಡು ಅಲ್ಲಿಂದ ಎತ್ಕ ಬರಕದ್ದ ಅದೆಲ್ಲ ನಾವವು ಬಂದ್ಬಿಡ್ತ ಅಷ್ಟ ಬರ ಇಪ್ಪತ್ತು ಲೀಟರ್ನದು ಅನ್ನ ತುಂಬಾ ರ ವಸಿದ ಬಂದ ಅದು
ಹ್ಮ ಬೈಕೆಟ್ ಕೊಳ ಎದಕಬೇಕ ದಕಾರ
ಹೋಗಿದ್ರಿ ಒಂದಕ್ ಸೂರ್ಕಂಡ್ ಹೊಸಕ್ ತರವಂತ ಆಗ ಅವನ್ ಎರಡ್ ಸಲ್ ಹತ್ಬೇಕಲ್ಲ ನಾಲ್ಕಪ್ಪೇರ್ ಹತ್ತಕ್ಕ ಕಾಲ ಆಗನ್ ಕೈಲಿ ಬೈಡ್ಕ ಬಂದ್ಬಿಟ್ಟಷ್ಟಂತ ತಗೊಂಡು ಮಡಿದವಿ ಎಲ್ಲಾ ಆಯ್ತು ಕಸ ಕಸ ತಂದೀಬೆಳಿಗ್ಗೆ ಆರ್ ಗಂಟೆ ಆರ್ ಗಂಟೆಯಿಂದ ಮಾಡ್ತಾನ ಇಶವತ್ ಆಯ್ತು ಈಗ ಹೋಗ ಸ್ನಾನ ಮಾಡ್ಬೇಕು ಆ ಹೂ ಚೆಂದಾಗಿದ್ರ ತಿಂತಾವ ಚೆನ್ನಾಗಿಲ್ವಲ್ಲ ಒಂದ ಸ್ವಲ್ಪ ಆಕ ತರ ತಟ ತುಂಬಾ ಹಾಕತ್ತಾರ ಕೆಳ ಕಳ್ದ್ ಬರ್ಬೇಕಲ್ಲ ಅಂತ ಪುನಃ ಚೆನ್ನಾಗಿಲ್ಲ ತಕೊತಕೋಗ ಬೋಗಗಿಸಸ್ತಾರ ಒಂದ್ನ್ ಕ ಎರಡ್ ಡಬ್ಬಿ ಮೇಲನ್ ಕೆಳಗೊಂದಿ
ಅವರು ಡಸ್ಬಿನ್ ಎಲ್ಲ ಎ ಎಲ್ಲ ಇಪ್ಪಲವ್ರ ಕೆಳಕ್ ತಗೊಂದ್ ತಗಕೊ ಆ ಅನ್ನನ ಕೆಳಕ್ ಸುರಿದ್ರರು ಸರಿ ಆಯ್ತದ
ಕೆಳಕ ತಕೊಬರೋದು ಮೇಲ ಒಂದುಡಸ್ಟಕೆಳಗ ಗ್ರೌಂಡ್ ಕೆಳಗೊಂದಿರ
ಹ್ಮ್
ಯಾಕಂಗ್ದು
ಯಾಕ ನ ನಿಂತರತ ನಿಂತೀನಿ ಅದೇಏನಪ್ಪಾ ಕಟ್ಟ ಆಯ್ತದ ಹ್ಮ್ ಏ ಮ ಈ ಬೆಳಿಗ್ ರಾತ್ರಿ ಅಣ್ಣನಿ ಯಾರ ತಿಂದೆಲ್ಲ ಈಗ
ಹ್ಮ್ ಮತ್ತೆ ಬೆಳಿಗ್ಗೆ ಹದ್ನೇ ಚಿತ್ರಾನ್ನ ಮಾಡ್ಬಿಟ್ಟ
ಕುಕ್ ಚಿತ್ರಾನ್ನ ಮಾಡಕೂ ಆಗಲ್ಲ ಅದು ಬೆಂದಿ ಬೆಂದಿ ಮಕ್ಕಾಳ ಚಿಕ್ಕ ಮಾಗ ಅವಳು ನೀರ್ ಜಾಸ್ತಿ ಆಕ್ಬಿಟಾ ಹಾಕ್ಬಿಟ್ಟು ಕರ್ತಾರ
ಮತ್ತೆ ಇದ್ ಮಾಡ್ಬಿಡ್ಬದ ಆಗತ್ತಲ್ಲ ಮತ್. ಸ ಮಸರು ತ ಕಮ್ಮ
ಹ್ಮ್ ಈಗ ಸಾರು ಬಳ ಸರಿ ಹೆಂಗ್ ಮಾಡಿದಿ ಅಂಗಿ ಅದ ಅನ್ನನುೂ ಅಂಗಿ ಅದ ಈಗ ಈಗ ನಿಮ್ಮ ನ ಇ ಎಲ್ಲ ಮೊದಲುಊಟ ಉಂಡರು
ಅದನಿ ಮಸರು ತಕ್ ಬಂದ್ಬುಟ್ಟು ತಾ ಮ ಕಲ್ಸಫುಟತ ಮಸರು ಅನ
ಈಗ ಆತಗತ ಹೊಂಟೋದ್ರು ಈಗ ಯಾರು ಉಂಡರು ಹ ಅರ್ಗನೂ ಇಲ್ಲ ಏನುೂ ಇಲ್ಲ
ಏನಂಗಿದೆ
ಮಾತ ಬೈಕ
ಅಲ್ಲಿ ಇಲ್ಲಿ ಹೋಗಿರೋರೆಲ್ಲ ಬಂದ್ ಹದ್ನ ತಿನ್ಲಿ
ಏ ಯಾವಾಗ ಬರದು ಲೇಟ್ ಆಯ್ತದ ನಾಕ ಗಂಟಾ ಐದ್ ಗಂಟಾ ಹದ್ ದಿನ ಅವರು ಎಲ್ಲಿ ಬಂದವರು ಈಗ ಅವರು ಬಿರಿಯಾನಿ ಆಮೇಲೆ ಪಾರ್ಟಿಗೆ ಅಂತ ಹೋಗಿರೋದು ಒಳ್ಳೆ ಊಟನಂತ
ಹ್ಮ್
ಮದುವೇ ಮನೆಯವರಿಗೆ ಊಟ ಈ ಪಾಟಿಗೆ ಹೋಗಿರೋರಿ ಊಟ ಅಂತ ಚಿಕನ್ ಮ ಚಿಕನ್ ಮಟನ್ ಹಲೋ ಹಲೋ.
ಒಂದು ದಿನ ಇರಕ್ಕು ಬಿಡಲ್ಲ ನಮ್ಮ ಓನರ್ ನನ್ನ
ಹ್ಞ ಅದೇ ನೋಡು ಅಲ್ಲಿ ಕ ಪೇಟ್ರಿಗಳು ಕೇಟ್ರಿಗಳೆಲ್ಲ ಒಂದು ಸ್ವಲ್ಪ ಬುಟ್ಲೆೇ ಇರೋಬ ಬಿಟ್ಟೋರು
ಹಾ ಅಲ್ ರಜಾನೆ ಇರುತ್ತೆ ಭಾನುವಾರ
ಇದು ಸಂ ಇವರು ಕಂತುನವರು ಅವ್ರಲ್ಲಪ್ಪಾ ನೀವು ತಾಕತಿದ್ರಾತಲ್ಲ
ಹ್ಮ್
ಗೋಳುರಿಲ್ಲಿ ಹ್ಮ ಬಂದ್ಬಿಟ್ಟು ಜ್ಯೋತಿ ಅವ್ರು ಬೆಂಗ್ಳೂರ್ ಸೇರ್ಕಬಟ್ಟಿದಾರ ಸೇರ್ಕಲ್ಲಿ ಪಾಪ ಒಟ್ನಲ್ಲಿ ಮೂರೂ ಮಕ್ಕಳವ
ಒಳ್ಳೇವ ಪಾಪ ಗಂಡನು ಒಳ್ಳೇವರೇ. ಅದು ಸ್ವಲ್ಪ ಎಣ್ಣೆ ಕುಡೀತಾರೆ ಇಲ್ಲ ಅದೇ ಕೆಟ್ಟದ್ದು ಅದು ಮಾಡಬಾರ್ದು
ಓ ಯಾವಾಗ್ಲ.
ಈಗ ಬೆಳಿಗ್ಗೆ ಈಗ ಬಂದು ಯಲವತಿಗ್ಗೆ ಬಂದನ ಓನರಿಯೆ.
ಓ ಅವಣ್ಣ
ಹ್ಮ್ ನಮ್ಮತವು ಕಟ್ಟಿಸ್ಕೊಹೋಗಕ್ಕಾ ಹಾಗ ಪಾಪ ಒಳ್ಳೆವರೆ ಅವರು ಎಣ್ಣೆ ಕುಡಿತಾರೆ ಅಂದ್ರೆ ಅದು ಬೇಡ ಅದು ಅದೇ ಸ ಕೆಟ್ಟದ್ದೋದ ಕುಡಿಬಾರ್ದ ಅದೇ ಹಾಳು ಮಾಡೋದು
ಅದೇನ ಅಚ್ಚಿ ನಿಂದು ಕೇಳದ್ ಮೇಲಿ ಕೇಳಿಬಿಟ್ಟಿದನು.
ಹಗೆ ಕೇಳಿದೆ ಇವತ್ತು ಬಂದು ಜ್ಯೋತಿ ಬೆಂಗಳೂರು ಅಂತಬೋದು ನಿಮ್ಮ ಮಕ್ಕಳೇ ಸೇವೆ ಸಾಕ. ಹತಿದರ ಇಲ್ಲಿದಾ ಇರ್ಲಿ ಇರ್ಲಿ ಪಾಪಾ ಮಾಡಲಿ
ಹ್ಮ್ ಕಂತು ಅವ್ರೆಲ್ಲ ಚಂದಾಗಿ ಪಾಪ ಅಷ್ಟ ಮಟ್ಟಗ ಮಾತಾಡ್ತರೇ ಎಲ್ಲವಿ ಸೋಮಾರದವರು ಶನಿವಾರದವ್ರು
ಹ್ಮ್
ಗುರುವಾರದ ಒಬ್ಬ ಕಪ್ಪುಗೆ ಬರ್ತಿದ್ದ ಆವಣ್ಣ ಇವರು ಮೂರ್ ಜನ ಚೆನ್ನಾಗ್ ಮಾತಡ್ತಿದ್ರು ಎಲ್ಲವಿ ಅವ್ರ ಎಲ್ಲವಿ
ಹು
ಹ್ಮ್
ಅ ಎಲ್ಲ ಸರಿ ಕಪ್ಪ ಕುಡಿಯದೇ ಒಂದು ಎಣ್ಣ ಕುಡಿತಾರೆ ಅದೇ ಅಂದ್ರ ಅದಕ್ಕೆ ಪ್ರಾಬ್ಲಮ್ ಅ ಕುಡ. ಬದು ಅದ ಕುಡಿಬಡ್ವಾರೆ ಅದ ಕೆಲಸಲ್ಲೇ ಒಳ್ಳೆ ಕೆಲಸ ಎಲ್ಲ ಅದು.
ಅದು ಒಳ್ಳೆ ಕೆಲ್ಸ ಅಲ್ಲ ಮತ್ತೆ. ಹ್ಮ್. ನ್ ಮಾಡಕ ಏನ್ ಮಾಡಕ್ ಆಗಲ್ಲ ಸರಿ ಮಾಡ್ತೀನಿ ಇನ್ನೊಂದ್ ಐದ್ ದನ್ಸ. ಕೆಲ್ಸವ ಹ್ಮ